ಅೇನು ಆರಾಮದ ಇಲ್ಲ
ಆರಾಮ್ ನೋಡಾಕ್ಕ ನೀನು
ಏನ್ ಮಾಡಾಗತೀರಿ
ಏನ ಇಲ್ ನೋಡಕ್ಕ ಸು್ ಕುಂತೀಿನಿ ಇವತ್ ಲೈಬ್ರರಿನ ಇಲ್ಲ ಮನಿ ಭೇಟಿ ಮಾಡ್ಬೇಕರಿ ಯಾರ ಇವತ್ತ
ಹೌದನ ಹ್ಮ
ಇಲ್ಲೇ ನಮ್ಮ ಮೇರದಾಗ ಒಂದ್ ಎರಡ್ ಮೂರ್ ಮನಿ ಭೇಟ್ಟಿ ಮಾಡಿ ಪೋಟ ಹಾಕಿನಿ
ಹಾ
ಸುಮ್ಮ ಕೂತತ್ತ ನೋಡ್ ನೀ ಏನ್ ಮಾಡಾಕತಿ
ಅಯ್ತು ಬಟ್ಟೆ ಅದ ಹ್ದೀನಿ
ಹ್ಮ್ ಏ ಮಾಡ್ತನ್ ನಿಮ್ ಚೋ
ಅವೌನ ಅವರು ಹೋಗ ನ ಮತ್ಯನ್ ಜೊತಿ
ಹ್ಮ್ ಹ್ಮ್ ಹೊರ್ಗು ಏನಾನ
ಹ್ಮ್ ನಿ ನಿಮ್ದು ಎಲ್ಲಾ ಐ್ತಿ
ನಮ್ದು ಅಲ್ಲಾ ಇಲ್ಲಿಲ್ಲ ಅಕ್ಕ ಗುರ್ಗುಂಟದಾಗ ಅದ
ಯಾಕಾ ಈ ಕಡೆ ನಿಮ್ ತವ್ರ ಮನೆಿ ಏನಿದೆ
ಹಾ ತವ್ರ ಮನ್ ಅತ್ತಿನ ಕೊಟ್ಟಿರೋದು ಗುರ್ಗುಂಟಗ ನಮ್ಮವರು ಚಿಕ್ಕಂದ ತೀರ್ಕಾನ ಅ ಹತ್ತಿ ಇಲ್ಲೇ ಬಂದ್ಗೆ ಶದ್ದ ಬಿಟ ಅವವಾಗ ಮಕ್ಳು ತಗೊಂಡ ಹಂಗ ಇಲ್ಲೇ ಜಾಗ ತಗೊಂಡ್ ಮನ ಗಿನಿ ಕಟ್ಟ್ಯಳ ಹೊಲ ಇರೋದು ಅಲ್ಲಿ ಅದ ಅದು ಬೇರೆದವ್ರಿಗೆ ಹಿಂಗ ಕುರಿ ಅದು ಮೇಸ್ತಾರಿ ಈಗ ಬರ ಜಾಸ್ತಿ ಗುಡ್ಡ ಗಾಡು ಪ್ರದೇಶ ಅದಲ್ಲಿ
ಹೌದನಾ ಹಾ ಹಾ
ಬೆಳಿಬೇಕು ಇಲ್ಲ ಅಂತ ಇಲ್ಲ ಅಂತ ಏನ ತೊಗುರಿ ಏನ ಆಕ್ತಾರಂತ ಅವ್ರು ಅಲ್ಲೇ ಕೊಟ್ಟ ಬಂದ್ಬ ಬಿಡ್ತಾರ ರೊಕ್ಕ ರ ಎಸಂತರ ಏನೋ ಮರಿಗಿರಿ ಏನ ಕೊಡ್ತಾರಂತವ್ರು
ಆಾಡಿ ಇದು ಆಡು ಮರಿ ಯಾವ ಕೊಡ್ತಾರನಾ
ಹ್ಮ್ ಆಡ ಮರಿ ಹೋಗ್ ಕೊಡ್ತಾರಂತ
ಅಂದ್ರೆ ನಿಮ್ಮ ಹಾಡು ಇರಬಹುದು
ನಮ್ಮ ಆಡು ಅದಾವ್ ನಮ್ಮ್ ಅತ್ಯಾರ ಅದಾವ
ಹ್ಮ್ ಹ್ಮ್ ನಿಮ್ಮ ಅತ್ತೆರ್ ಬೇರೆ ನೀವ್ರೆ
ಹ್ಮ್ ನಾವು ಹೊಡಿಯಳ ಇವ ಮೂ ತೋರ್ಷ ಆಯ್ತ ಈಗ ಅವ್ರ ಅತ್ಯಾರ ಅದ ಹಾಡುಗಳು ಅವ್ರ ಕಾಯ್ತಾರ ನಮ್ದೊಂದ್ ಆಾಡ್ ಕೈಕ್ ಬರಲ್ಲ ಅಂತಿ ನಿಮ್ಮ ಅಣ್ಣನ ಒಂದ್ ತಂದಾನ ಒಂದ್ ಎರಡ್ ತಿಂಗ್ಗಳೇನ ಆಯ್ತ ಒಂದ್ ಆಾಡ್ ತಂದ್ಬ ಬಿಟ್ಟಾನ ಅವ್ರ ಬಲ್ಲಿಿ
ಹ್ಮ್ ಚಲೋ ಹಂಗ ಭಾಜನ ಮಾಡಗತ್ತಾರ ನಮ್ೂರಾಗ ಆಾ ಒಂದಕಿಿನ ನಾಕ್ ಆತ ನಾಕರಕಿನ ಎಂಟ ಆಗ್ತ ಮನೆಗೆ ಕಟ್ಟಿ ಬೇಯಸ್ತಾರ ಒಂದ್ ಆರು ತಿಂಗಳ ಹೋದ್ರೆ ಒಂದ ಒ ಏನಿಲ್ಲ ಅಂದ್ರೆ ಒಂದ್ ಹನ್ನೆರಡು ಸಾವಿರ ಕನ ಹೋಗ್ತಾ ನೋಡು
ಹ್ಮ್ ಮತ್ತಗ್ರಾತಿ ಇಲ್ಲ ಮಕ್ಕ ಹಂ ಮಾಡತಾರ ಅವ ಮನೆಗೆ ಮಿಸ್ಾರ ಅವರು
ಹಾ ಚಲೋ ಮತ್ತೆ ತ್ತುೆ
ಈ ಏನ ರೊಕ್ಕ ಕೊಟ್ಟ ಮೈಸ್ತರಂತ ಐನೂರು ರೂಪಾಯಿ ತೊಕೋತಾರಂತ ಈಗ ಒಂದ್ ಅಡಗ ಅವರು
ಹ್ಮ ಬಾಳ ಆಯ್ತಲ್ಲಾ ಐದ್ನೂರ ಅವತಿಲ್ಲ
ಹ್ಮ ಐನೂರು ಬಾಳ ಆಗ್ತದ ಅದ್ರದಲ್ಲೇ ಓದ್ತದ ಅದ್ಕ ಈಸರ ಬಾರ್ ಮ ಕತ್ ಮಾಡ ನೀವ ಒಂದೇ ಆ ಬ ಕತ್ ಮಾಡಿನಿ ಅಂತ ಅಂತಂದಲ
ಹ್ಮ್ ಹ್ಮ್
ಹೌದೇನ ಒಂದ ನಮ್ದು ಒಂದ್ ತಂದಾನ ಒಂದ್ ವತ್ತ ಒಂದ್ ಎಣ್ಣ ಮರಿ ಅಂತ ಆತರ ಇದದ ಆಡ ಈಗ ಒಂದ್ ತಿಂಗ್ ಆಯ್ತು
ಹ್ಮ್ ಚಲೋ ಮತ್ತೆ ಒಂದ್ರಕ್ಕೆ ನಾವ ಒಂದ್ ಬೆಳಿತಾತೋಗ
ಹ್ಮ್ ಬೆಳಿತಾವ ಕುರಿ ತಂದ್ಬಿಟ್ಟಿ ನಮ್ ಅವ್ರೊಬ್ಬ್ರ ಅಣಸರ್ಸರ್ ಕುರಿ ಕಾಯ್ತಾರ ನಮ್ ಸೋದ್ರ ತಿಿಗಂಡ ಅವರು ಕುರಿಯ ಅವ ಬನ್ನಿ ಒಂದ್ ಮೂರ್ ನಾಕ್ ತಿಂಗ್ ಆಯ್ತಾನ ಒಂದ್ ಹತ್ ಕುರಿ ತಂದ್ಬಿಟ್ಟಿ ನೋಡ
ಹ ಹತ್ತು ಕುರಿ ಅಂದ್ರ ಮತ್ತ ಒಂದ್ ಲಕ್ಷ ಆಗ್ತದವು
ಹ್ಮ್ ಹ್ಮ್ ಹ್ಮ ತರದೇ ಒಂದೂವರೆ ಲಕ್ಷ ಕೊಡ್ತಾರ ಹ
ಹ ಒಂದ್ವರಿ ಅಂದ್ರೆ ಆತ ತಗ ಡಬಲ್
ಹ್ಮ ಒಂದ್ವರಿ ಕೊತ ಅಂದನ ಇವಾಗಏನ ಏಳು ಇದಾವ ಅಂತ ಹೇಳಿದ್ರ ಏಳ ಕುರಿ ಇದಾವಂತ
ಅಬ್ಬಬ್ಬಬ್ಬಬಬ ಏನ್ ಮಾಡ್ತೇವ ಏ ಬಾಳ್ ಲಾಭ ಅಂತ ನಮ್ ಮನ್ಯಾಗನು ಹೇಳ್ತ ನಮ್ಮ ಮನ್ಯಾಗ ಇದು ಕುರಿಕಾಯರು ನೀನ್ ಸುಮ್ನೆ ನಾರ್ಮಲ್ ಅಂತರು ಕೋಬೇಡ ನೀನ್ ಕುರಿ ಕಾಯರು ಅವರೇ ಈಗ ಈಗನ್ ಕಲ್ದಾಗ ಹತ್ ಇಪ್ಪತ್ ಲಕ್ಷ ಇಲ್ಲ ಇಲ್ಲ ಇಲ್ಲ ಅಂತ ತರ ಅವರು
ಹ್ಮ್ ಹ್ಮ್ ಅವ್ರೇಏನ ಒ್ ಅರವತ್ ಎಪ್ಪತ್ ಕುರಿ್ರಂದ್ರ ಅವ್ರೇ ಸೌಕಾರ ನೋಡಿ
ಹ್ಮ್ ಅಂತ ನನ್ ಮನ್ಯಾಗ ಅಂದ್ ಅಸಲ ನನ್ ಗಾಬ್ರ ಇದೆ
ಹ್ಮ್ ಹ್ಮ್ ಇಲ್ಲ ನಾವು ಅವ್ರ ಅವ್ರ ಕಾಯ್ತಾರಲ್ಲ ಇವ್ರು ಅವ್ರ ಎಲ್ಲಿಗನ ಬಾಂದ್ ಅವ್ರರು ಕೆಲ್ಸ ಮಾಡ್ತಾರ ಏನನ ಇರ್ಲಿ ಸ್ವಲ್ಪ ದವಖಾನಿಗ ಆಲಿ ಎಲ್ಲಿಗನ ಆಗಲಿ ಮ - ಇಟ್ಿಟ್ಟಕ ತನ್ ಕೆಲಸ ಏನಾರ ಮ ಬಿ ಎಣ್ಣೆಪಣ್ಣಿ ತರದ ಇತಪ್ಪ ಅಂದ್ರೆ ಬಾರಪ ಅಂತ ಕರಿತಾನ ಇವ್ನು ಓತಾನಲ್ಲಾ ಮತ್ತ ನೀನ್ ಚಂದ್ ರಿಗೆ ಪಿ ಕೆಲ್ಸ ಮಾಡತ್್ ನೀ ನಮನ್ ಇಷ್ಟ್ ಕಾಯಿ ಅಂತಿ ತಂದ್ಬ ಬಿಟ್ಟಾನ ಹ್ಮ ಕಾಯಕರ್ತಾರೋ ನೋಡ್ ಇರ್ ಹೌ ಬಾಳ ಎಡ್ ತಿಗ್ಲಾ ಬರೀ ಹತ್ ಸಾವಿರ ಕ್ ಬರದ್ ಬರ್ತತರ್
ಹೌದೌದು ಬಾಳ್ ರೇಟ್ ಏನ ಇರ್ತದ ಅದಕ್ಕ
ಹ್ಮ್ ಅವು ಆಯ್ತು ಮತ್ತೆ ಹೋತ
ಹ್ಮ್ ಓತಂತ್ರಿ ಬಿಡು ಏನ್ ಕಾಳಾರ ಓ್ತ ಓತ್
ಬರ ದ ಮಬ್ಬದ ಬಕ್ಕರೆ ಇಲ್ಲ ೊ ಮೂರು ತಿಂಗಳು ಆರು ತಿಂಗಳು ಮರಿ ಹತ್ ಸಾವಿರಕ್ ಎಂಟು ಸಾವಿರಕ್ ಮರ ನೋಡಿ
ಹ್ಮ್ ಹಂಗಗೆ ನೋಡು ಮೊೆನ್ನೇ ಇಲ್ಲೇ ಒಂದು ನಾಕ್ ತಿಂಗದ ಮರಿ ಇತ್ತ ನಮ್ ಮನ ಬಾಜು ಮನೆ ಕಟ್ಟ ಮೇಯಸ್ತಾರ ಅವ್ರು ಎಷ್ಟಂದ್ ಹದ್ನೈದು ಸಾವಿರ ಮಾರ್ ಬಂದಾನು ಮೊೆನ್ನೇ ನಮ್ಮ ಹಬುಕ್ಕ
ಹೌದೌದ್ ಅಂತಲ್ಲ ನಿಮ್ ಹಬ್ಬರ ಜಸ್ತಿ ಮಾಡ್ರಿ ಎಲ್ಲಾ ಕಡೆ ಬಾಳ ತುಟ್ಟಿ ಓದತ್ ಮರಿ
ಹ್ಮ್ ಬಾತ್ುಟ್ಟಿ ಆದ್ರೂ ಚಲೋ ಅದು ಬಿಸ್ನೆಸ್ ಚಲೋ ಆದ್ರೆ ಒಂದ್ ರೀತಿ ಕಾಯರ್ಗೆ ಯಪ್ಪ ಕುರಿಕಾಯ್ದಾರ ಅನ್ನಂಗ ಆಗತ್ತ ಮನಸ್ಥಿತಿ ಆದ್ರೂ ಅವ್ರ ಭಾರಿ
ಹ್ಮ್ ಅವ್ರ ಕೈಯ ರೊಕ್ಕ ಇದ್ದಂಗ ನೋಡಕ್ ಹ ಇನ್ನೊಬ್ರ ಕೈ ತಮಗೆ ಅಏಂದ್ರ ಕಷ್ಟ ಬಂದ ಅಂದ್ರ ಒಂದ್ ಮಾರ್ಬೋದು ರೊಕ್ಕ ತಗೊಂಡ್ ಸಂಸಾರ ಮಾಡಬೋದು ಅವರು
ಅಷ್ಟೇ ಮತ್ತೆ
ಆದ್ರೇನು ಮಳಿ ಬಿಸಿಲು ಇನ್ ತರದಾಗಲ್ಲ ಹೋಗ್ಬೇಕಲ್ಲ ಅದು ಸ್ವಲ್ಪ ಕಷ್ಟ
ಕಷ್ಟ ಆದ್ರೂನು ಅವರು ಸಂಭಸ್ತಾರೆ
ಹ್ಮ್ ಅದಾವ ನಿಮ್ಮೂನ್ ಹಾಡುಗಳು
ಇಲ್ಲ ನಮ್ಮ ಮನಯಾಗ ಪ್ಲ್ಲಾನಿಂಗ್ ಮಾಡಿದ್ದ ಮೊನ್ನೇೇ ಯದು ಮನಿ ಬಾಜು ನೋಡೇನಾ ಅಲ್ಲಿ ಕುಂದ್ರ ದಾನ ಕೇಳ್ಕೊಂಡಾನ ಹೆಂಗ ಮಾರೀರಿ ಹೆಂಗಿಗ್ಾ ಎಷ್ಟ್ ತಿಂಗದು ಅಂತ ಕೇಳ್ಕೊಂಡನ ಮನ್ಸಲ್ಲ ಹತ್ ಕಿರಿಕಿರಿ ಹ ಚ ಕುಟ್ಟಿದ ತರಾಮ್ ತಗೋ ನಾವು ತರಾಮ್ ನಗೆ ಹೊಂಡ ಹೋಗ ಮಯ್ು ಕುಂದರ ಯಾವ ಮಯಸ
ಹ ಹೌದಾ ಹ ಅವಕೇಏನ್ ಮನಯಾಗ ಉಳ್ದ ಸಪರ ಟ್ಟಿ ಸಪಾಯ ಅಕ್ಕಿ ಸಜ್ಜ ಇದ್ರ ಸಜ್ಜಿ ಇಂತ ಒ ಮನೆಗೆ ಅಂದ್ರೆ ಉಳ್ದಿರ್ ಲ್ಲ ನಾವವು ತಿನ್ನಕಾಯಿಗಿನ ಏಂದ್ರ ಚಪಾತಿ ಕ ಇಂತ ಏನ ಉಳ್ದ್ರ ಾವಲ್ಲ ಅದ ಇಷ್ಟ ಆಕ್ದು ಅವ್ರ ನಮ್ಮೆ ತೆರ್ ಹೋತಾರ ಅವ್ರಗಳಗನೆ ಬಿಟ್ಟ ಬಿಟ್ಟಾರ ಅವ್ರೇ ಬೇಯಿಸಕೊ್ಂಬರ್ತಾರ ಹ್ಮ
ಹ್ಮ್ ಚಲೋ ಬಿುಡ ಹೋಗ್ಯಾರನ್ ಸ್ಕೂಲಗ್ ಹುಡುಗರು
ಓ ಎರನೋಡು
ಹಾ
ಹ್ಮ್ ಹೋಗ್ಯಾರ ಬರ್ತಾನ ಈಗ ಹನ್ನೆರಡುವರಿ ಒಂದ್ ಗಂಟೆಗೆಗ್ ಬರ್ತಾನ ಆಕೆಂತ್ರ ಒಮ್ಮೆ ಸಾಯಂಕಾಲ ಐದುವರಿಗೆಗ್ ಬರ್ತಾನ
ಹೌದಾ ಫ್ರೀ ಇದು ಪೀಸ್ ಬಾಳ ಐ
ಹಾಕಿದ್ದು ಇಷ್ಟು ತನ ಇಪ್ಪತ್ ಸಾವಿರ ಬಂದದ ಈ ವರ್ಷ ಮೂರ್ನ ಕ್ಲಸ್ ಒಂದ್ ಎರಡ್ ಮೂರ್ ಸಾವಿರ ಹೆಚ್ಚಿಗೆ ಆತದಂತೇಾರಂತ ಈ ವರ್ಷ
ಎರಡ್ ಮೂರ್ ಸಾವಿರ ಹೆಚ್ಚಿಗೆ ಅಂದ್ರೆ ಮತ್ತೆ ಸ್ಕೂ ಇದು ಸ್ಕೂ ಇದರ್ ದೇವ ಡ್ಯಾನ್ಸಿಗೆ ಮತ್ತೆ ಬಟ್ಟಿ ಪುಸ್ತಕ
ಎಲ್ಲಾ ನಮ್ ಕಡೆ ಎಲ್ಲಾ ಬೂಟ್ ನಮ್ ಕಡೆ ಯಾವ ರೀತಿ ಬಟ್ಟೆ ನಮ್ ಕಡೆ ಪುಸ್ತಕ ನಮ್ ಕಡೆ ಅಡೆ ಎಲ್ಲ ಅಷ್ಟು ನಮ್ ಕಡೆ ನೋಡು ಹ ಎಲ್ಲ ಅಷ್ಟ ಅಂದ್ರ ಒಂದ್ ಇಪ್ಪತ್ತೈ ಮೂವತ್ ಸಾವಿರ ತನ ಬರ್ತನ್ ನೋಡಿ ಎಲ್ಲಾ ಖರ್ಚ ಅಂದ್ರ
ಹ್ಮ್
ಹ್ಮ ನಾ ಈಗಚ್ಚ ಮತ್ತೆ ಮಾಡ್ತಿನಾ ಐ್ ವರ್ಷ ಮೂರನೇ ಕ್ಲಾಸ್ ಇನ್ನೊ ಒಂದ ಎರಡ್ ವರ್ಷ ಹಂಗಾರ ಮಾಡ್
ಹೆಂಗನ ಮಾಡ್ರಿ ಯಾಕಂದ್ರಿ ಈ ಮೂರಾರ ಜನ ಆಗತ್ತ ಐದನೇ ಕ್ಲಾಸ್ ಹೀಗ
ವದಯ್ತಂದ್ರ ಒಂದ ಐ್ ವರ್ಷ ಒಂದ ಕಡೆ ಸೇಫ ಆಗಿರ್ತಾರೆ ಹುಡುಗಿಯರು
ಹ್ಮ್ ಚಲೋ ಬಿಡು ಹೋದ್ರ ಒಲ್ಲಕ್ಕ ಹಂಗ ಮಾ ಮಾಡ್ಬ
ಹ ನಮ್ಮೂರಾಗ ಹೈಸ್ಕೂಲ್ ಇಲ್ಲ ಬೇರೆ ಕಡೆ ನಡ್ಕತ್ತ ಹೋಗ್ಬೇಕು ಅದಕ್ಕ ಯಾಕಿರ್ಲಕ್ಕ ಅಂತ್ ಹೇಳಿ ಸ್ವಲ್ಪ ಆಗ್ಲಿಕ್ ಆಗ್ಲಿಕ್ಕ ಮಕ್ಳು ಹುಷಾರರ ಆತರ ಅಂತ
ಹುಷಾರಾತ ಇರ್ತದೆ ಹೆಂಗಿದ ಮಗಳು ಹುಷಾರ ತಗೋ
ಹ್ಮ್ ಹುಷಾರದಾಳ ಸ್ವಲ್ಪ ಬೇಸಿಕಾಗಿ ಎಲ್ಲ ಅಷ್ಟ ಅಷ್ಟ ಹೇಳ್ಕೊಡ್ತಾರಲ್ಲಿ ಸ್ವಲ್ಪ ಹುಷಾರಾದ್ರ ಅಂದ್ರ ಮುಂದ್ ತಮ್ತಾವ್ ಅದ ಮಾಡ್ತಾರ ಅಂತೇಳಿಸಿ ಕಳ ಬ ಬಿಟ್ಟನ್ ನೋಡು ಅವ್ನು ಒಲ್ಲೆ ಅಂತ ಹೇಳಿ ಬಿಟ್ಬುಟ್ಟ ಇಲ್ಲೇ ಹೊಂಟಬಿಟ್ಟನ ಊರಗ
ಊರಗೆ ಒಂಟ
ಹ್ಮ್ ಎಲ್ ಕೆಜಿ ಕೆ ಜಿ ಅದ ಅದ ಇಂಗ್ಲಿಷ ಮೀಡಿಯಮ್ ಆದ ಅಡ್ಮಿಷನ್
ಹ್ಮ್ ಒಲ್ ಬಿಡ ಒಲ್ ಚಂದ ಕಲಿಯುವ ಕಲಸ್ಬೇಕು ಈ ಹುಡುಗರ್ನ
ಹ್ಮ ಈ ಮಕ್ಕಳ ಶಾಲೆ ಕಲ್ಸ್ಬೇಕು ಶಾಲೆ ಇಲ್ಲ ಅಂದ್ರ ಏನು ಇಲ್ಲಿ
ಏನ ಇಲ್ಲಾ ಮೊದ್ಲ ಏನ್ ಇರ್ಲಿಲ್ಲ ಹೊಲ ಮನಿ ಕೆಲ್ಸ ಮಾಡ್ತ ತಿದ್ರ ಧೈರ್ಯ ಇತ್ತು ಈಗ ಏನ್ ತ ಅವ್ರು ಮಾಡಂಗಿಲ್ಲ ಹೊಲ
ಯಾ ಒಲ ಮನಿ ಕೆಲ್ಸ ಯಾರ್ ಮಾಡ್ತ ಈಗ ಯಾರೋ ಒಲ್ಲೇ ಅಂತಾರ ಹೊಲಮನಿ ಕೆಲ್ಸಕ್ ಹ್ಮ ನಿಮ್ದ ಎಷ್ಟ ಅದ ಹೊಲ
ಹಾ ನಾವು ನಾಲ್ ಕ್ ಮಂದಿ ಅದೀವಿ ಅಣ್ತಂಬ್ರು
ಹ್ಮಾ ಮಂದಿ ಆರಾ ಅಣ್ಣಾರ ಹ ಹ್ಮ ಒಂದು ಅರ್ಧರ್ಧ ಎಕರೆ ಬರ್ತದ
ನೋಡ್ ನಾವು ದುಡ್ಕೊಂಡ್ ತಿನ್ಬೇಕು
ಹ್ಮ ಮಳಾವಣ್ಣರ್ ಶಾನೆರದಾರ ಏನಾರ ಒಂದ್ ಉದ್ಯೋಗ್ ಮಾಡ್ತಾರ
ಶಾಣೆರ್ ಅದಾರೆ ಏನ್ ಮಾಡ್ತಿದಿ ಮನ್ನೆಮ್ಮ ಕೋಳಿ ಪಟ್ಟಿ ಬಂದದ ಎರಡೂವರೆ ಲಕ್ಷ ಅದೆಲ್ಲಾ ಮೈದು ಹಾಕ್ಬಿಟ್ಟಾ ನೋಡ ಕ್ರಿಕೆಟ್
ನೋಡವಾ
ಹ್ಮ್ ಹಿಂಗ್ ಮಾಡ್ತನ್ ಒಟ್ಟ ಅದ ಚಟ ಬಾಳ್ ಐತವನಿಗೆ ಮಟ್ಗ ಮಟ್ಗ ಏನ್ ಆಡಲ್ಲ ಇದು ಕ್ರಿಕೆಟ್ ಬೆಟ್ಟಿಂಗ್ ಬೆಟ್ಟಿಂಗ್ ಗಾಡಿನ ಕಳ್ಕೊಂಡ ನೋಡಿ ಕೋಳಿ ಪಟ್ಟಿ ಎಲ್ಲ ಅಷ್ಟು
ನೋಡ ಅದು ಆರ್ ತಿಂಗ್ಗಳು ಮಟ್ಟ ಕಷ್ಟ
ಹ್ಮ್ ಮತ್ತೆ ಹಿಂಗೆ ಮಾಡ್ತಾನೆ ಕೈಗೆ ಬಂದಿದ್ದು ಬಾಯಿ ಬರ್ಲಾರದಂಗ ಮಾಡ್ತಾನ ಯಾವಾಗ್ಲುೂ ಹಿಂಂಗ ಮಾಡ್ತಾನ
ಹಾ ಂಗ ಮಾಡಕೊಂತ ಹೋತ್ರ್ರ ಏನ್ ದುಡುದ್ರನ ದುಡಿದಾರ ಹಂಗ್ದು
ತೇಳ್ತೀವಿ ಹುಷಾರಿದ್ರ ಎದಕ್ ಈ ತರ ಮಾಡಿದರ ಒಂದು ರೀತಿ ಮಬ್ಬಿರದ ಚೊ
ಹ್ಮ್ ಎಲ್ಲ ಈಗ ಹುಷಾರದಾರಂತ ಇಷ್ಟು ದುಡ್ಡದು ಹಿಂಗ ವೇಸ್ಟ್ ಮಾಡಿದೆ ಅದಕ್ ಬಂತ ನಾವ ಹಿಂಗ ಮನೆ ಸಂಸಾರಕ್ಕೆ ಯೂಸ್ ಮಾಡ್ತಾನ ನಾನ್ ನಿಂತವ ಇದ್ರ ಆಯ್ತವ
ಏ ಬಾಳ ಆಸರನ್ನು ಹಂಗೆ ಮಾಡಿದ ಆಸರನ್ನು ಕ ಕಳಿಪಟ್ಟಿ ಬಂದಿದ್ದಲ್ಲ ಹಂಗೆ ಮಾಡಿದ ಈ ಮಧ್ಯದಾಗ ಹತ್ತು ಸಾವಿರ ಫಸ್ಟ್ ರಾಗ ಬರ್ತಾವ ಇಲ್ಲ ಅನ್ನಂಗಿಲ್ಲ ಅವುಕೂನ ಅವೇ ಹಾಕ್ ಬರ್ತಾರಾ ನಮಗ ಕಾಣಿ ಬರಲ್ಲ ಇದು ಮೇನ್ ಪ ಜಾಸ್ತಿ ಬ್ಯಾಲನ್ಸ್ ಎಲ್ಲದವ ಅಂತ ಕೇಳಿದ ಅವ ಹೇಳಿನವ
ಹಾಡ
ಹ್ಮ್ ಏನ್ ಡೆಸ್ ಮಾಡುದು
ನಿಮ್ ಅಣ್ಣ ಹೋದ್ ವರ್ಷ ಮಾಡಿದ್ನ ಅಂದ್ರೆ ಇವು ಲೇವರ್ ಕಾಡಿದ ಮಾಡಿದ್ದಿಲ್ಲ ಕೃಷಿ ಹೊಂಡ ಅಂತ ಹೇಳಿ ಮಾಡಿದ್ನ ಹೋದ್ ವರ್ಷ ಗಾ ಗೀ ಜೂನ್ ತಿಂಗಳ ಎರಡು ಲಕ್ಷ ರೂಪಾಯಿ ತಗೊಂಡ್ ನೋಡು
ಎರಡು ಲಕ್ಷ ಎಲ್ಲಾ
ಹ್ಮ್ ಓದ್ ಜೂನ್ ತಿಂಗ್ಳ ಎರಡ್ ಲಕ್ಷ ಕೃಷಿ ಹೊಂಡ ಕೆಲ್ಸ ಮಾಡಿ ಪಾರಿಟ್ ಅಂದ್ರ ತಮ ಫ್ರೆಂಡ್ ಜೋಡಿ ಇಬ್ರ ಮೂವರ್ ಜೋಡಿ ಅವ್ರು ತಾವ್ ಕೂಡ ಒಟ್ಟು ಒಟ್ಟಿ ಮಾಡಿ ಅವರಲ್ಲಿ ಇಷ್ಟ್ ಇವ್ರಲ್ಲಿ ಇಷ್ಟ್ ಅಂತೇಳಿ ಎರಡ್ ಲಕ್ಷ ರೂಪಾಯಿ ತಗೊಂಡ್ ನೋಡಿ
ಹ್ಮ್ ತಗೊಂತಾರೆ ಇವನ್ಗನು ಈ ಸಾರೆ ಬಾಳಗಿ ಯಾಕಂದ್ರ ತಮ್ಮಂದ ಹೂಲಾನು ಮಾಡಿದ ಎಡ ಎಕ ಎಕರೆ ನಮ್ದ ಒಂದ ಎರಡು ಎಕರೆ ನಾಕ್ ಎಕರೆ ಕೂಡಿ ಮೂರುವರಿ ಲಕ್ಷ ಪಟ್ಟಿ ಬಂದಿದ್ದು ಮತ್ತು ಮೂರುುವರಿದಾಗ ಒಂದು ಒಂದ ಒಂದ್ ಐ ಒಂದ ಲಕ್ಷ ಕೊಟ್ಟಿರ್ಬೇಕು ಒಂದ್ ಲಕ್ಷ ಒಳಗೆ
ಹಾ
ವವು ಎಲ್ಲಾ ಬಂ
ಹ್ಮ ನೋಡ ಹಿಂಗ ಮಾಡ್ಯದ ಹಂಗ್ ಮಾಡ್ಬಾರಡ್ದ ಇನ್ನ ದುಡ ದುಡ್ಲಿಕ್ ಅಂದ್ರೆ ದುಡ್ಡಿಲ್ ನಂಗ ಆಗ್ತದ ಈಗ ದುಡದ್ರ ಮ ಹೆಂಗ ಮಾಡಿದ್ರ ಬಾಳ
ಅಪ್ಪ ಮೈ ಮಾ ಮರ ಮರ ಅಂತದೆ ನನ ಮಾತ್ ದಿನ ಅವ್ನ ಜೊತೆ ಬೈತಿನಿ ಜಗಳ ಆಡ್ತಿನಿ ದಿನಾ ಏನ್ ಮಾಡ ಜಗಳ ಆಡಿದ್ರರು ಬರೋದಲ್ಲ ಹೋಗದಲ್ಲ
ಏನ್ ಮಾಡಿದ್ರ ಬಳದಲ್ಲ ಅವಾಗಾರ ನಿಂದಾರ ತಿಂಗ ತಿಂಗ ಪಗಾರ್ ಬರ್ತತ್ತವ
ಹ್ಮ್ ನಡತಿತ್ತು
ನೀವು ಬನ್ನಿ ಕಟ್ಟಕತ್ತರ ಅಂತ ಕೇಳನಿ ನಾ ನೀವು ಹ್ಮ್ ಕವರ ನೀ ಕಡೆ ಕಡೆ
ಇಲ್ಲ ಕಡೆ ಕಡೆ ಗಣಕನ ನು ಈಗ ಎಲ್ಲ ಮಂದಿ ಸಾಲ ಒರ್ಸ್ಯಾರ ಮೂರ್ ಜನಾಗ ನಾಲ್ಕ್ ಜನಕ್ಕೂ ಸಾಲ ಒರ್ಸ್ಯಾರ ಈಗ ಸಾಲ ಡಿವೇಡ್ ಮಾಡ್ ಕೊಟ್ಟಾರ ಈಗ ಏನ್ ದುಡುದ್ರುನು ಅವ್ರ ಅವರು ಪರ್ಸ್ನಲ್
ಹಾ ಹಾ ಹ ಈ ಸಾವ ಡಿವೈಡ್ ಮಾಡಿ ಕೊಟ್ಟನ್ ಪರ್ಸನಲ್ ನೀವಿ
ಈಗ ಏನಿಲ್ಲ ಅತ್ತಿ ಮಾವ ಅದಾರ ಹೊಲಕ್ ಹೊಲ ಅದ ಅತ್ತಮ ವರತನ ಒಲಾ ಯಾರಕ್ಕೆ ಇಳಂಗಿಿಲ್ಲ ಇಳಂಗಿಿಲ್ಲ
ಹ್ಮ ನಿಂಬಲ್ಲಿ ಅದಾರತ್ತಿಮ್ಮ
ಹ್ಮ್ ನಂಬಲ್ಲಿ ಅದಾರ
ಹ್ಮ್ ದುಡುದ್ರ ನೀಂಗ ಮಾಡ್ಬಡದ್ ನೋಡವಾ
ಧಳ್ ಹಿಂಗೆ ಮಾಡ್ತಾನವ್ ಅದ್ಕ ಬ್ಯಾಸ ಆಗ್ಯದ ಅದಕ ಎಳಗನ್ ಹೋಗ್ಬೇಕಕ್ತ್ ಮಾಡಿ ಅ್ಕ
ಹ್ಮ್ ಸೋಮ ಎರನೂರು ವೋಗಿ ಬಿೂಡ ಕಡೆ
ಅಷ್ಟೇ ಮಾಡ್ತೀನಿ ನಾನು ಸರಿ ತಗ ಮತ್ತೆ ಮಾಡಮ್ಮ ಮಾಡ್ತನ್ಂತವ ಹ್ಮ್